ಹಾ ಅದ ಹಲೋ ಯಾರು
ಓ ನಾನು ಶವು
ಯಾವ ಶಿವಪ್ಪ
ನಾವಪ್ಪಾ ಬೆಳಗಾವಿದವರು
ಇದು ಇದು ಅದು ಇವ ನಮ್ಮ ಇವ ಶಿವನಾ ಹೌದಾ ಹಾ ಏನ್ ನಡ್ದ ಅವ ಶು
ಏನಲ್ಲ ಏನ್ ಕೋನ ಸಿಗೋಿಲ್ಲ ಏನ್ ನ
ಏ ಹಂಗೇನಿಲ್ಲ ಶಿವ್ ಮತ್ತೆಲ್ಲ ಇಲ್ಲಿ ಊರಿಗೆಗ್ ಬಂದ ಇತ್ತು ಸುಮಾರ ಆರರಿಂದ ಒಂದ್ ವರ್ಷ ಆಯ್ತು ನೋಡುುವ ಈಗ ಅಲ್ಲಿ ಬೆಳಗಾವಲಿ್ ಬಿಟ್ಟುಗೆಸಿಂದ ಇಲ್ಲಿ ಬಂದ ವರ್ಕ್ ಮಾಡಕತ್ತನಪ ಹಂಗಾಗಿ ಅದು ನಿನ್ನಂಗಗೆ ಗೊತ್ತು ತಗ್ಲಿಲ್ಲ ನಾನು ನಿನ್ ಧ್ನಿ ಹಂಡ ಇಡ್ಲಿಲ್ಲ ನಾನು
ಹ್ಮ ಮತ್ತ ಏನಪಾ ಹೋಗಿ ಆರಾಮ ಎಲ್ಲ ಊರಾಗಿದ್ರಿ ಮತ್ತೆ ಹೆಂಗ ಕಂಡ್ ಹಿಡಿದ್ರ ನಮ್ನ
ಹ ಏಯ ಹಂಗೇನ ಇಲ್ಲಪ್ಪಾ ಅದು ನಂಬರ್ ಗೊತ್ತಿಲ್ಲದ ನಿಮ್ದ
ಹ್ಮ್ ಆರಾಮ ಹೋಗ ಊರಾಗಿಿರಿ ಆರಾಮ
ಇಲ್ಲಪ್ಪ ನಾವೆಲ್ಲಿ
ಹ್ಮ ಗಟಾ
ಹಾ ಊಟ ಅದೇ ಆಯ್ತೋ ಈಗ ಎಷ್ಟ ಆಯ್ತು ನಿಮ್ದು
ನಮ್ದು ಇನ್ನ ಆಗಿಲ್ಲ ಮಾಡ್ಬೇಕು ನಮ್ದು ಇನ್ನ ಗತ್ತ ಅಲ್ಲ ಹತ್ತು ಹತ್ತು ತಾರಕ
ಹೌದಣ
ಹ್ಮ ತಿಂತ ಸುಮ್ಮನೆ ಆ ಹೆಗೆ
ಸುಮ್ ಕುೂಂತಿದಯಾ ನ ಹೊರಗಡೆ ವಾಕಿಂಗ್ ಇಕ್ಕಿಂಗ್ ಹೋಗಿದ್ದೆ ಹೊರಗಡೆ ಹೋಗಿದೇ ನಾ ಸುಮ್ಮ ಹ್ಮ್ ಹೌದಾ ಊಟ ಮಾಡಿ ಹೋಗಿದಯ
ೋಗ ಹೋಗ ಮಾಡಬುದು
ನಾ ಇವತ್ತೇನ್ ಪ್ರೆಷರ್ ಮಾಡ್ಕಿಂದಪ್ಪಾ ಊಟ ಇತ್ತು ಊಟ ಏನ ವಿಶೇಷ ಮಾಡ್ಿಕೊಂಡಿದ ಊಟ ತಾಡಿಗೆ
ವಿಶೇಷಣಕ್ಕೆೇ ನ ಅದ ಚಿಕನ್ ಮಾಡಿದ್ವಿ
ಹಾ ಅಬೌ
ಹಾ ನಮ್ಮ್ ಹುಡುಗ ಬಂದ ನಮ್ಮ ಹುಡಗ ಬಂದನಬ್ನು. ಅದೇ ಚಿಕ ಚಿಕನ್ ಮಾಡಮ ಅಂತಂದವ್ನು.
ಹ್ಮ್
ಅದ್ಕೆ ಚಿಕನ್.
ವಾರಾನ ಚೆನ್ನಾಗ ಐತತ. ತವಿವತ. ತ್ತ ಬುಧವಾರ.
ಹ ನಿನ್ನೆ ಎಲ್ಕೆ ಎಲ್ಲಿಗೆ ಹೋಗಿದ್ದನಂತ್. ತ್ತ ತ
ಹ್ಮ್
ಹಾ ಅದಕ್ಕೆ ಮಜಾ ನಾನು. ಹಾ ಅಲ್ಲಿ ಊಟ ಸರಿಯಾಗಿ ಮಾಡ್ಲಿಲ್ಲ ಹೆಂಗೆ ಹ್ಮ್ಮ್.
ಹಾ
ತಗೊ್ಂಬಂದ್ ಇಲ್ಲೇ ಮಾಡಮ ಅಂತ ಅಂದ್ನ್ ತೊಗೊಂಬಂದಿದ್ವಿ ಈಗ ಮಾಡಿದ್ವಿ ಅದೇ ಹೊರಗೊಂಟಿದ್ವಿ ಜಸ್ಟ್.
ಹ್ಮ ಹೌದೌದನು. ಏನ್ ಅಡಿಗೆ ಆರಾಮಿದಿನೋ ನೀನೇ. ಹೇಂಗಿದೆಯಾ.
ನಾವುನು ಎಲ್ಲಾ ಆರಾಮ್.
ಹ ಇವನ್ ಹೆಂಗೈತೆ ಅವ ನ ಕೈಲಾಶನ ಅಲ್ಲೇ ಅದನ ಏನ ಹೋಗಿದ್ದಾನ.
ಕೈಲಾಸ ಅವನು ಈಗ ಅಲ್ಲೇ. ಇದ್ದ ಜಸ್ಟ್ ಅವನು. ಅವರು ಅಮ್ಮಾಅವ್ವ ಫೋನ್ಚ್ಚಿದ್ರ ಅವ್ನು ಲ್ಲ
ಹಾ ಹೌದಾನ.
ಹ್ಮ್ ಆರಾಮ್ ಫಯ್ದಾ ಹೇಳ್ತಕ್ ನನ್ ಹ ಆರಾಮ ಅದ ನನ್ ರೋಮನಾಗಿದ್ದ ಅವನು.
ಹ್ಮ್ ಹ್ಮ್
ಹ್ಮ್ ನಾವನು ಅದ್ಕಿ ಈಗ ಅರಮ್ಮ ಫೋನ್ ಹಚ್ಚಣ ಅದ ನಾನ ನಿನ್ನೆ ಮೊನ್ನೆ ಬಂದಿದ್ದನೆ ಊರ್ಗ್ ಹೋಗಿದ್ದೆ ನಾನ.
ಹೌದಾ ಯಾವ ಊರಿಗೆ ಹೋಗಿದೆ.
ನಮ್ಮೂರ್ಗ ಹೋಗಿದ್ದೆ.
ಹ ಯಾಕ ಅಪರೋಪಕ ಊರ್ ಕಡೆ.
ಹೋಗಿದ ಈಗೆ ಸ್ವಲ್ಪ ಕಾಲೇಜ್ ಮೊಹರಂ ಟೈಮ್ ಅಲ್ಲ ಕಾಲೇಜಲ್ಲಿ ಸೂಟಿ ಇಲ್ಲ ನಾನೇ ಎರಡು ದಿವಸ ರಜೆ.
ಹೌದ ಹೌದಪ್ಪಾ ನಡಿ ತಗೋ ನ ಇವತ್ತ ಇದು ರೂಮ್ದ ಏನೊ ಇದು. ಬಾಡಿಗೆ ಹೆಂಗ್ ಇದು ಶನಿನೇ ಬಂತಲ ಮತ್ತ ಇದು ಒಂದನ ತಾರೀಕ ಕಟ್ಟದು
ಕಟ್ಬೇಕು ಮಚ್ಚಿ
ಅದಕ್ಕೇನೇಇಂದ್ರ ನಿಮ ನಿಮ್ಮ ಅಪ್ಪ ಹೋಗಬೋುದು
ಹಾ
ನಿಮ್ಮ ಅಪ್ಪವು ಹೇಳಿದ್ರ
ಹ್ಮ್ ಹೇಳಿದ್ರು ಹಾಗದೇ ಕಟ್ಟು ಅಂತಂದ್ರು ಅದಕ್ಕೆ ಈಗ ನಾಳೆ ಬ ಕಟ್ಟು ನಾಳೆ ಈಗ ಎಷ್ಟೋ ಎರಡ್ ದಿವ್ ಐತೆ
ಇದ ಇವತ್ತ ಇಪ್ಪತ್ನಾಾಕದ ಅದು ಒಂದನೇ ತಾರೀಕ ಬರ್ತದೆ ಅ ಈ ಕಟ್ಟನಿ ನ ತಿಂಗಳ ಇಪ್ಪತ್ತೆಂಟ ಕಟ್ಟ ಯಾಕಂದ್ರೆ ಎರಡು ದಿನ ಮೊದಲೇ ಕಟ್ಬಿಡು ಅವನು ಒಂದೆರಡು ದಿನ ಒಂದ್ಸಲ ಒಂದ್ ತಿಂಗಗಳಾನ ರೊಕ್ಕಿಲ್ಲ ಅಂದ್ರ ತಡಿತಾನ
ಹಾ ಒಂದ ತಿಂಗಳವರು ಆಗಕ್ಕಿಲ್ಲ ಅಂದ್ರೆ ತಡಿತಾನ ಅವನ್
ಹೌದೌದ
ಹಾ ಯಾಕಂದ್ರೆ ಅಡ್ವಾನ್ಸ್ ಕೊಟ್ತದ ನಮ್ಮ ಹುಡ್ಗ ಹ
ಹೌದೌದಾ
ಡನ್ ಕಡತಾನ ಒಂದ್ ತಿಂಗಳ ರೊಕ್ಕ ಇರ್ಲಕ್ನ ಒಂದ ತಡತಾನ ತಡತಾನ ಆಮೇಲೆ
ನಿ ಹೌದೌದು ಇಲ್ಲ ಬರಬರಿ ಅದೆ ನೀ ಹೇಳದನ್ ಕರೆಕ್ಟ್ ಅದ ಎಲ್ಲ ಚೇಂಜ್
ಹಾ
ಅದೊಂದು ರೂಮ್ ಮಾಡಿದಪ್ಪಾ ಇರೋ ರೂಮ್ ಮಾಡಿದ್ರೆ ತಗೋದು ಕಾಲೇಜ್ ರೆಗ್ಯುಲರ್ ಆಗಿ ಹೋಗ ಹೋಗ್ತಾ ಇದಲ್ಲ ಕಾಲೇಜ್
ಹಾ ಹೋಗ್ತೇನೆ ಕಾಲೇಜು ಇವತ್ತು ಹೋಗಿಲ್ಲ ಸ್ವಲ್ಪ ನನ್ಗೆ ಆರಾಮಲ್ಲ
ಹ್ಮ್ ಹ ಹೌದೌದ ಹೌದು
ಈಗ ಹಾಸ್ಪಿಟ್ಲ್ಗೆ ಹೋಗಿದವಿ ನ ಹುಡ್ಗ ನಾವು ಬಂದು್ ಅದೇ ಚಿಕ್ಕನ್ ಮಾಡಿದ್ವಿ ಮಾಡೋಣ ಹಿಂಗ ಹೊರಕ್ ಒಬ್ಬರಂ ಬಾ ಮುಚ್ಚಿ ಅಂದೆಲ್ಲಾ ಬಂದಿ
ಚಿಕನ್ ತಿನ್ಬಾರಡ್ದದು ಹೌದು ಮತ್ತೊಂದ್ಗಿಂತಲ್ಲಾ ಚಿಕನ್ ಆಗ್ಲಿ ಮತ್ತ ಚಪಾತಿ ಆಗ್ಲಿ ಅಂತ ತಿಂದ್ರೆ ಮತ್ತೊಂದ ಸ್ವಲ್ಪ ಸ್ ಇದು ಬರ್ತದ ಏನಂತ್ರ ಜಡ್ಡು ಹೆಚ್ಚಿಗೆ ಆಗ್ತದೆ ಜ್ವರ
ನಾನ ಇಲ್ಲ ನಾನ ನಾನ ಹಣಲ್ಲ ಇನ್ನ ಒಂದ್ೆರಡ್ ಸಾವಿರ ಅವನೇ ನಾ ಮುಡಿಕೊಂಡತನಂತ
ಹೌದಾ ಯಾವ್ದೋ ಫೋನ್ ಉಂಟೈತನಾ
ಹಾ ಆಯ್ತು ಕಟ್ ಮಾಡಕ್ಕೆ ತಗ ಬಾಳ್ ಕಸ ಆಯ್ತ ಅಪ್ರ ಕಾಯಚಿನ ಫನ
ಅಪರಪ ಫೋನ್ಚ್ಚಿಸಂದ ನನ್ ಜೊತೆ ಮಾತಾಡ ಬಸ್ಟ್
ಹಾ ನ ಮತ್ತಪ್ಪಾ ನಿನ್ ಜೈತೆಿನ ಮಾತಾಡ್ಬ ಂತ ನಾನು ಇಡತ ನಂಬರ್ ಹುಡುಕಿನಿ ನಂಬ ಬಳ ಎ ತಾ ಕುಡಿಕಾ ುಡಿಕಾ ುಡಿಕಾ ಡೆಚನ
ಹೌದೌದಿಲ್ಲ ನಾನ್ ಅದೇ ಯಾರ್ದದು ನಂಬರ್ ಅಂತಂದ್ರ ಅವಾಗ ಗೊತ್ತಾಯ್ ನಾನ ನೀನ್ ಅದೇ ಅಂತಂದು
ಹಾ ಬಾಳ ದಿವಸ ಆಯ್ತಲ್ಲಾ ಈಗಿಡಕ್ ಹೋಗಿ ವಾಟ್ಸ್ಪ್ನ ಹುಕಿ ್ರೋ
ಹ್ಮ್ ಹ್ಮ್ ಹ್ಮ್
ಹ್ಮ್ ಈಗ್ ಸಿಕ್ತಲ್ಲಾ ಅದಕ್ಕೆ ಹೆಚ್ಚಿದೆ
ಹೌದು ಅದ ಒಂದು ವಿಷಯ ಕೇಳಕ್ ಅಂತಂದೆ ಅದೇ ಓನರ್ ನ ಅವ್ರ ಹೆ ಎಣತಿ ಸ ಉತ್ರರಂತ ತೌದಾ ಓನರ್ ಓನ ರೂಮ ಓನರ್ ಹೆಂಡತಿ ಸತ್ರ ಅಂತಲ್ಲ ಹೌದಾ
ಹಾ ಹೌದು ಹ
ಚೊಲೋನ ಇದ್ರ ಏನ ದೌಖಾನಿಗ್ ಹಾಕಿದ್ರೆ
ಆಟೋಮ್ಯಾಟಿಕ್ ಆರಾಮ ಇದಲ್ಲ ಆ ಟಗತ್ತು ಅವಿಗೆ
ಹೌದಪ್ಪ ಇತ್ತೀಚಗ ಒಂದು ಆಟ ಅಂತ ಕೇಳ್ಬೇಡ ನಮ ರಾಜ್ಯದಾಗ ಯಪ್ಪ ಹ ದಿನೇಶ್ ಗುಂಡ್ರಾವ್ ಹ ಏನ್ ಮಾಡ್ಲತ್ತನ ಏನ್ ಲ್ಲ ಒಟ್ಟ ಆಟ ಬಾಳ ಆಗತ್ತಪ್ಪ ಈಗ
ಹ್ಮ್ ಅವದ್ರ ಸ್ವಲ್ಪ ಇತ್ತೀಚಿಗೆ ಆರಾಮ್ದಲ್ ಮೊದ್ಲು
ಹೌದೌದ ಆ ಎಮ್ಮಗನ ಆರಾಮಿಲ್ಲ ಮಂತೆ ಎಲ್ಲಾ ಆಲ್ಮೋಸ್ಟ್ ಅ ಸ್ವಲ್ಪ ಚಲೋ ಇದಿದರು ಬಟ್
ಅದ್ರ್ದ ಸ್ವಲ್ಪ ಪ್ರಾಬ್ಲ್ ಮತ್ತ ಚಲೋದ್ರ ಸ್ವಲ್ಪ ಪಿಂಡ್ ಇದ್ರಲ್ಲಾ ಹ ಎರಡ್ ಸಾವಿರ ಅಂತ ಅವ್ರಿಗೆ ಎರಡ್ ಮೂರ ಸರ್ ಬಂದ
ಹ್ಮ
ಎರಡು ಸಾರ ಬಂದು ಎಲ್ಲಾ ಆರಾಮಗ್ಯಾರ ಮೂರ್ನ ಸಾರಿಗೆ ಕರಕಪಟ್ಟ
ಾವ ಸ್ವಲ್ಪ ಇಲ್ಲಾ ಅದು ಬಾಳ್ ಡೇಂಜರ್ ದಪ್ಪ ಇದ್ರ
ಹ್ಮ್ ಹೌದು ಮೇಡಮ್ ವಾಕಿಂಗ್ ಮಾಡ್ರಿ ತಷ್ಟ ಪಿಂಡ್ ಆಗ್ಬಾರಡ ಅಂತ ಹೇಳ್ದನ ನಾ ಸುಮ್ಮ್ನೆ ಮಜಾಕ್ ಮಾಡ್ದ್ಲ
ಹೌದೌದಾ
ಮಡಮ್ಮ ತಳ್ಳದಗ ವಾಕಿಂಗ್ ಹಕಿಂಗ ಮಾಡಿ ದ್ತೀನ ಓ್ತಿನಿ ಶಿವ ನಾನು ಓದ್ತೀನಿ ವಾಕಿಂಗ್ ಹಾಕಿಗ
ಹ್ಮ್
ಅದ್ರೋರ್ನ
ಅ ಚಲೋ ಆ ಅಮ್ಮನೆ ಚಲೋ್ಲಪ್ಪ ಪಾಪ
ಅ ಅಷ್ಟ ತಮ ಹೆಸರ್
ಇಲ್ಲ ಇಬ್ಬರು ಚೊಲೋ ಇದಾನ ಪಾಪಿ ಈಗ ಅವ್ನು ಅಂಕಲ್ ಒಬ್ಬತ್ತಿ ಆಗಿಬಿಟ್ಟದ ನ
ಈಗ ಹಬ್ಬ ಹಗ್ತಾ ಇದ್ರ ಜೆಗ್ ೋಳಾಡೋತಾನಣ
ಹೌದೌದು ಅವರು ಮ ಮ ಮಕ್ಕಳನು ಇಲ್ಲ ಅಂತ ಮಕ್ಕಳು
ಅವನು ಅವನು ಇಬ್ರು ಒಬ್ರು ಕೆಣ್ಮಗಳ ಹಳದ ಇಲ್ಲ ದಳಾ
ಹ್ಮ್ ಹ್ಮ್
ಅವ ಎಲ್ಲ ಸಾಲ ಆಗ್ತಾನತ್ ಗಣ ಮಗನ ಅವನು ಬಂದ ಮತ್ತೆ
ಹ ಹಓದಾನ
ಹ್ಮ್
ಅ ಆಾಲ
ನಿಿನಗೆಾರಫೋನ್ು ್ರಾ ಮೇಡಮ್ ಇದಾಗ್ರ ಅಂತ
ಹ ಇಲ್ಲ ನಾನು ಇವನ್ ಹಚ್ಚಿದ್ದವ ಇದು ಹೇಳಿದ್ದಲ್ೋ ನನ್ ಅವ ಕೈಲಾಶ್
ಹಾ ಹಾ ಹಾ
ಅವನ್ ಫೋನ್ ಮಾಡಿ ಹೇಳಿದ್ದ ನಾನು ಅದೇ ಅ ನೀ ನಾನ್ ಕೇಳಿದ್ದೇನೆ ನಿನ್ ಬಗ್ಗೆ ಏನ್ ಮಾಡಕತ್ತ ನ ಶಿವ ಅಂತಂದೆ ನಾನು
ಹಾ
ಇಲ್ಲಪ್ಪ ಅವನು ಇದು ಮಾಡ್ಲತ್ತನ ಇದಕ್ ಹೋಗ್ಯನ ಕಾಲೇಜ್ ಹೋಗ್ಯನ ಅಂತ ಅಂದ ಸರಿ ಸಾಯಂಕಾಲ ಬರನ ಫೋನ್ ಹಚ್ಚ ಕೊಡುವಂತಂದು ಮತ್ತೆ ಅಲ್ಲಿ ಇ ಹೆಂಗ ಹೆಂಗ್ ನಡ್ದಪ್ಪಾ ವಾತಾವರಣ ಹೆಂಗ ಅದ ಮನೆ ಕಡೆ ಹೆಂಗ ಅದ ನೀವ ರೂಮ್ಂದ ಹೆಂಗ ಅದ ಅಂತ ಅಂದೆ ನಾನು
ಹ್ಮ
ಹ ಿಂದಾಡಿ ಅಷ್ಟೊಂದ ಏನು ಇದು ಮಾಡ್ಲಿಲ್ಲ ಮತ್ತ ಹಿಂಗೆ ಒ ಅವರು ಇದ್ರಲ್ಲ ಅಂಕಲ್ ಆಂಟಿ ಪಾಪ ಅವರು ತೀರೋದ್ರು ಹೆಂಡತಿ ತೀರೋದ್ರ ಅಂತ ನಂದ ನಾನು ಹೌದುಪ್ಪ ಚಲೋ ಇದ್ರಲ್ಲ ಏನ ಅಂತಂದ ಇಲ್ಲ ಹಿಂಗ ಹಂಗ ಹಿಂಗಾಗಿತ್ತು ಅಂತ ಅಂದೆ ಹೌದು ಹೌದು ಗೊತ್ತಿಲ್ಲ ಅವನಿಗೆ ಮೂರು ಸಲ
ಇದು ಎರಡನೇ ಸರಲ್ಲರು ಬ್ರೋ ಒಂದ್ ಸಾರ್ ನಾನೇ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ಲಿ ಮೇಡಮ್ನ.
ಅದೇ ಅದಾಗಿತ್ತಲ್ಲಾ ಅಂದ್ರೆ ಹುಷಾರಾಗಿದ್ರಲ್ಲ ಆಟೋಮೆಟಿಕ್ ಹೋಗಿ ಅಡ್ಮಿಕ್ ಮಾಡಿದೀವಿ ಆಯ್ತು ಏನಿಲ್ಲಾ ಅಂದ್ರೆ ಒಂದು ವಾರದಲ್ಲಿ ಇದ.
ಹ ಮತ್ತ ಒಂದು ಆವಾಗ. ಹ್ಹ ಅಮ್ಮದೊಮ್ಮಲೆಗ ಹಾಕೊಂಡು ಓದುವಪ್ಪ ನಾವು ರಾಪಿಡ್ ಬುಕ್ ಮಾಡ ಕರ್ಕೊಂತ ಇದ್ವಿ ಒಮ್ಮೆಲೆ ಒಮ್ಮೇಲೆ ಒಂದು ವಾರದಾಗನೇ ರಿಕವರಿ ಅದ್ರು ನೋಡಿದಿಲ್ಲ ಅವ್ರು.
ಹಾ ಮತ್ತ ಏನಿತ್ತೇನಪ್ಪಾ ಪಾಪ ಅವ್ರಿಗ ರೋಗ ಏನತ್ತೋ ಏನಲ್ಲ.
ಮೂರ್ ಸಾವಿರ ಗುರು ಅವರು ಬಂದು. ಮೂರನೇ ಸರಿ ಕರ್ಕೊಂಡು ಹೋದ್ರೆ ಎರಡ್ ಸಾರಿ ಬಂದ್ ಇತವನಗ ಅವ್ರಿಗೆ.
ನಾ ಅಲ್ಲ ಅವ್ರಿಗೆ ಮೊದ್ಲೆೇ ಒಂದ್ಸಲ ಅದು ಯಾವವಾಗಿತ್ತಂದ್ರ ಹಂಗಮ್ದಾಗ ತೋರ್ಸದ್ದದು ಇವ್ರು ಅಷ್ಟ. ಮಷ್ಟೊಂದು ಕೆರ್ ಲೆಸ್ ತೊಗಂದರ್ ಅವರು.
ಸರ್ ಅಂತಪ್ಪ ಭಟ್ ಅವ್ರ ಇದು ಇಲ್ಲ ಇದೇ
ಹ್ಮ್ ಹ್ಮ್ ಇಲ್ಲ ಇಲ್ಲ ಹೌದು ಹಂಗೆ ಆದ ಅದು.
ಹಾ.
ಹ್ಮ್ ಮತ್ತೆ.
ತೋರ್ಸರಂತ ಅವ್ರು ಭಾರ ಜಗ್ಗೆ ತೋರಿಸರ ಅಂತ ಅವ್ರ ಸರ್. ಹ್ಹ್ ಹ್ಹಾ ಅಂಕಲ್ ಬಾಳ ಜಿಗ್ ಜಗ್ಯ ತೋರ್ಸ್ಯ ರಂತ ಅವ್ರೂನು
ಅ ತೋರ್ಸ ಆ ತೋರ್ಸಿದ್ರೆ ಎದಕ್ ಬಂತೋ ನೋಡಿ ರೊಕ್ಕನ ವೇಸ್ಟ್ ಅವರು ಪಾಪ ಈಗನ ಆಕಿ ಹೆಣ್ಣು ಮಗಳನು ಇಲ್ಲ.
ಹ್ಮ್
ಏನ ನಾಳೆ ಹೋಗ್ಬೇಕ ಕಾಲೇಜು.
ನಾಳೆ ಹೋಗ್ಬೇಕು. ಚಹ ಎಲ್ಲಅರಮಗೈತಿ ಸ್ವಲ್ಪ.
ಅದೆಲ್ಲಾ ಹುಷಾರಾಗಿತ್ತು ಅಂದ್ರ ಹೋಗು ಅದೇ ಹೇಳಿದ್ನಲ್ಲ ಬಾ ಈಗ ನಿನಗ ಅದ ಜ್ವರಗಿರ ಬಂತಂದ್ರ ಈ ಚಪಾತಿ ಮತ್ತು ಕಂಡ ತಿನ್ಬಾಡದು ಊಟ.
ಇಲ್ಲ ಇವಾಗ ಕಂಡ ಉಂಡಿಲ್ಲ ನಾನು ಅವ್ನೇ ನಮ್ಮ ಹು ಡ್ಗ ಉಣ್ತಾನ ಅವನ ನಾನು ಸಾರ್ ಉನ್ಕೋತೀನಿ ಯಾಕಂದ್ರ ಉಟುಕ ಏನಿಲ್ಲ ಅಲ್ಲಾ.
ಹೌದೌದು ಇಲ್ಲ ಅಷ್ಟೇ ಮಾಡಬೇಕು ಅದು ಮತ್ತೆ ಎಫೆಕ್ಟ್ ಆಗ್ತದ ಚಪಾತಿ ಮತ್ತೆ ಚಪಾತಿ ಉಂಡಿದ್ರ ಸುಮಾರು ನೈಂಟಿ ಪರ್ಸೆಂಟ್ ಮತ್ತೆ ಜ್ವರ ಹೆಚ್ಚಿಗೆ ಆಗ್ತದ ನೋಡು
ಹ್ಮ್ ನಾನು ಆಚೆಕ ಡೆ ತಿನ್ಕೊ ಬಂದಿದೀನಿ ಆವಾಗ್ಲೇ.
ಹೌದೌದು ಆಚೆ ಕಡೆ ಫುಡ್ನ ಬೇಡಗಣ ಆರಾಮ ರೂಮ್ ಅಲ್ಲೇ ಏನ ಇದ್ರು ನೀನ್ ಹಸಿವಾಗಿತಂದ್ರ. ಕೈಲಿ ಅಡಗೆ ಮಾಡೋದ ಆಗ್ತಿಲ್ಲ ಅಂದ್ರೆ ಏನೊಂದು ಆ ಸ್ನಾಯಕ್ಸ್ ಐಟಮ್ ತರೋ ತಗೋ.
ಹ್ಮ್ ಆದ್ನೆ ಮತ್ತೆ ನನ್ಗ್ ಆಗಳೆ ಎಕ ಮಲ್ಕೊಂಡ್ ಬಿಟ್ಟಿದನಿ ಯಾಕಂದ್ರ ಸ್ವಲ್ಪ ಬಾಳ ಇದ ಅಗಕುಂಟಿತ್ತಲ್ಲಾ
ಹೌದೌದು
ಹಂಗಂತ ಸ್ವಲ್ಪ ಹಸ ಕೂತು ಅವ ಆಚೆ ಕಡೆ ತಿನ್ಕೊದ್ದೆ ನನ್ಗೆ ಹಸಿವಾಗದ್ದಿಲ್ಲ ಅವನು ನಮ್ಮ ಹುಡುಗ ಸ್ವಲ್ಪ ಹಾ ಅವನು ನ ಮತ್ತೆ. ಚಾಸ್ ಹೋಗೈತೆ ಅಂತ ಅಂತಂದ ಅದಕ ಹೊಂಟಿದ ತೆಳ್ಳಗ.
ಹಾ ನಾನ್ ಹಂಗೆ ನಡ್ಕಂತ ಬಂದಿನಿ
ಹ್ಮ
ಮಾವು ಬಟ್ ಮೂ ಎರಡು ಕಿಲೋಮೀಟ್ರ ಹಂಗ ಬಂದ್ವಿ ಹಸಿವು ಆಗ್ಯದ ಹೋಗಂ ಬಾ ರಿಟರ್ನ್ ಮತ್ತೆ ಅಂತ ಅಂದ.
ಎಲ್ಲ ಅಷ್ಟೇ ಮಾಡುವ ನಾಳೆಗೆ ಹೋಗ ಹೆಂಗೆ. ಅದು ಫೋನು ಹಚ್ಕೊಂತ ಇರೋ ಅವಾಗವಾಗ. ನಾನು ನೋಡಿದೇ ಊರಾಗಿದ್ದೇನೆ ನೋಡಮ್ಮ. ಇದು ಯಾವ್ದನ ಆಗ್ತ ಅಂದ್ರ ಇನ್ನ ಹತ್ರ ಮರ್ಯಾದೆ ಆಗಲ್ಲಪಾ
ಸರಿ ಸರ್ ಹಸ್ತವೆ ನಾಳೆಗೆ ಹಾ ಕೆ